ಆ ಹೇಳ್ಯತ್ಕ ಏನ್ ಬರ್ತಿದ್ದೀರಾ.
ನಮ್ ಡ್ಯೂಟಿ ಮಾಮೂಲಿ ಡ್ಯೂಟಿ.
ಮಾಮಲಿ ಟ್ಯ ಉಟಿ ದಡ್ಡರ್ ತ ಚಕ್ಕವದ.
ಕಾರ.
ಚಿಕ್ಕೋರ್ದ ದೊಡ್ಡವರು ಏನ್ ಮಾಡ್ತಿದರು ಓ ಗಾಡಿ ಗಿಡಿ ನೋಡ್.
ಹಾ ಆಚೆ ಆಚೆ ಗಾಡಿ ಎಲ್ಲ ನೋಡ್ಕೊಂಡ್ ಕೂಡ್ತವನೇ. ಇವ್ನ್ ಮಲಗಸ್ಬಿಟ್ಟು ಅವನ್ ಎತ್ಕೊಂಡ್ ಬರ್ಬೇಕು.
ಆ ಇವಂದ ಆಯ್ತಾ ಫುಡ್ ಎಲ್ಲ ತಿನ್ಸೈತೆ ಒಂದು.
ಇಲ್ಲ ತಿನ್ಲಿಲ್ಲ ಅದ್ನೇ ಬೆಳಗ್ಗೆಯಿಂದ ಏನು ತಿಿಂದಿಲ್ಲ. ಬೆಳಿಗ್ಗೆ ತಿಂದ ಅವನ್ಗೆ ಅರ್ಧಂಬರ್ಧನ್ ನಿದ್ದೆ ಆಗಿತ್ತೇನ ಏನೋ. ಸ್ವಲ್ಪ ತಿಂದ ಏನ್ ನಡಕ್ ಶು ಒಂದೇನ್ ಪ್ರಾಬ್ಲಮ್ ಇಲ್ಲ ತಿನ್ಕಂತಾನೇ. ಇರ್ತಾನೆ ಇವನೇನ ಒಂದ ಸ್ವಲ್ಪ ಅವಯವಯ ಅಂತ ಇರ್ತಾನೆ ಸುಮ್ಮನೆ.
ಎ ದೃಷ್ಟಿಯಗಿರ್ಬೇಕು ನೋಡ್ರ.
ತೆಗದ್ರು ಏನ ಪಕ್ಕ ಎಣ್ಣೆ ಎಲ್ಲಾ ಹಚ್ಚಿದ್ರು.
ಹಾ ಅದ ಸುಮಾರ ದಿನ ಆಗೋಯ್ತಲ್ಲ ಅದಕ್ಕೇ ನಾ ಅಡ್ಜಸ್ಟ್ ಅಡ್ಜಸ್ಟ್ ಹಾಕಿದ ಮಾಡ್ತಿರ್ಬೇಕು.
ಹ್ಮ
ರೊಟ್ಟಿ ಮಾಡಿದ್ದೆ ಬೆಂಡೆಕಾಯಿ ಹುಳಿ ರೊಟ್ಟಿ.
ಹಾ ಮಧ್ಯಾಹ್ನ.
ಮಧ್ಯಾಹ್ನಕ್ಕೆ ಅದೇ ಆಯ್ತು ಇನ್ನು ರಾತ್ರಿರಿಗೆ ಅದಯಾದದು ಹೀರೆಕಾಯಿ ಬೇಳೆ ಸಾರ ಮಾಡ್ಬೇಕಂತೆ.
ಹೋ ಇವತ್ ಇಲ್ವಾ ನಾನ್ ವೆಜ್ಜು.
ನಾನ್ ವೆಜ್ ಇವತ್ತ್ ಬೆಳಿಗ್ಗೇನೆ ತಂದ ಕೊಟ್ಬಿಟ್ಟವ್ರೆ ಅದೇನದೂ ಬಸ್ಲೆ ಸೊಪ್ಪು.
ಬಸ್ಲೆ ಸೊಪ್ಪಲ್ ಏನ್ ಮಾಡೋದು.
ಅದನ್ನ ಪಲ್ಯ ಮಾಡ್ಬೇಕಂತ ಅದ ಹೆಂಗ್ ಮಾಡೋದಂದು ಗೊತ್ತಿಲ್ಲ. ಯೂಟ್ಯೂಬ್ ನೋಡ್ಕು ಮಾಡ್ಬೇಕು.
ಇವತ್ ನಾನ್ ವೆಜ್ ಇಲ್ವಾ.
ಇವತ್ತ ನಾನ್ವೆಜ್ ಅನ್ಸುತ್ತೆ ಏ ನೋಡ್ಬೇಕು.
ಅಯ್ಯ ಇಲ್ಲ ಅಂದ್ರ ಇಲ್ಲಾ.
ಇಲ್ಲ ಅಂದ್ರ ಇಲ್ಲ ಮಾಡಿಬಿಟ್ಟು ವೇಸ್ಟ್ ಆಗಹೋಯ್ತದೆ ಅದನ್ನ ಮಾಡೋಕ್ಕೂ ಭಯ ಎಲ್ಲಿ ಮಾಡದ್ರ ಹಂಗೆ
ಬಸ್ಲೆ ಸೊಪ್ಪು ಮತ್ತ ಅದ್ರಲ್ಲಿ ಏನ್ ಮಾಡ್ತಾರೆ ಪಲ್ಯನಾ.
ಪಲ್ಯ ಮಾಡ್ತಾರಂತೆ. ಬೆಳಿಗ್ಗೆ ಅದ ತಂದಕೂಡ್ಲೆ ಏನ್ ಸೊಪ್ಪಿದು ಅಂತ ಕೇಳಿದೆ ನನಗೆ ಅದು ಗೊತ್ತಿಲ್ಲ ಅದು ಹೆಂಗೈತೇ ಬಸ್ಲೆ ಸೊಪ್ಪು ಅಂತ. ಅ ಅದನ್ನ ಏನಿದು ಅಂತ ಕೇಳೆ ಬಸ್ಲೆ ಸೊಪ್ಪ ಪ್ಪೂ ಇದ್ರಲ್ಲಿ ಪಲ್ಯ ಮಾಡು ಆ ದಿಂಡ ಐತಲ್ಲ ಅದ್ ನೆಲ ಕಟ್ ಮಾಡ ಹಾಕು ಯಾವ್ದು ಬಿಸಾಕ್ಬೇಡ.
ಹಾ
ಆ ಅಂತಂದ್ರೂ ಅದು ಹೆಂಗೆ ಮಾಡೋದ ಏನು ಮಾಡೋದ ಗೊತ್ತಿಲ್ಲ. ಒಂದ್ ಸತಿ ನೋಡ್ಕೊಂಡು ಮಾಡ್ತೀನಿ ಆ ಅಕ್ಕ ಅಂತದೆ ಅದುದು ಲೋಳೆ ಲೋಳೆ ತರ ಬತದೆ ಅದು.
ಹಾ ಕೇಳಿದ್ದೀನಿ ನೋಡಿದೀನಿ ನೋಡಿದೀನಿ ಏನೋ ಗೊತ್ತಿಲ್ಲ ಅ
ನಾನೇ ಇದೆ ಫಸ್ಟೂ ನೋಡಿರೋದು ಹ್ಮ ಅದೇನ್ ಲೋಳೆ ಲೋಳೆ ತರ ಬ ದ ಅದು ಏನ್ ಚಂದ ತಿನ್ನಕ ಆದ್ರೂ ತಿನ್ನಿ ವಾರ್ರೋಗ್ಯ ಒಳ್ಳೆದು ಅಂತ ಬೆಳಗ್ಗೆ
ಹ್ಮ್ ಹ್ಮ್ ಹ್ಮ್ ಅಯ್ಯೋ ಬರಿ ವೇದಾಂತ ಅಂತ ಹೇಳದ ಆಗ ಹೋಯ್ತಾರೆ.
ಹ
ಹ್ಮ್ ಹ್ಮ್ ಹ್ಮ್ ಇಂಥವೆಲ್ಲ ಗೊತ್ತು ಬೇರೆದೆಲ್ಲ ಏನೂ ಗೊತ್ತಿಲ್ವಾ ಅಂತ.
ಯಾರಗೆ. ನಾವು ಅವರು ಆರೋಗ್ಯದ ಎಲ್ಲ ಗೊತ್ತ ಅವ್ರಗೆ ಏನಂದ್ರ ಈ ಸೊಪ್ಪು ತರಕಾರಿ ಕರಿ ಇದೆಲ್ಲಾ ತಿಂದ್ರೆ ಏನಾದ್ದು ಅಯ್ಯೋ ಆಲೂಗಡ್ಡೆ ತಿನ್ನಕ್ ಬಿಡಲದಕ್ಕೆ ಆಲೂಗಡ್ಡೆ ಇರಲಿ ಬದ್ನಕಾಯಿ ತಿನ್ನಕ್ ಬಿಡಲ್ಲ ಗೊತ್ತ
ಓ ಅದೇನ ಬಿುಡಿ ಅದು ಕಡ್ತಾ ಬತದೆ ಅದಕ್ಕೆ. ಚ ಓ ಆ ಹ ಆಲೂಗಡ್ಡೆ ವಾಯಿ ಅಂತೇಏನು.
ತಿನ್ನಗಿಲ್ಲ ಇನ್ನೇನಪ್ಪ ಬೀಟರೂಟ್ ಸ್ವೀಟ್ ಅಂತ್ ತಿನ್ನಗ
ಅಯ್ಯೋ ಬೀಟ್ರೂಟ್ ಬೀಟ್ರೂಟ್ ತಿಂದ್ರಿ ಎಷ್ಟ ಇದಯ್ತದೇ ಗೊತ್ತಾ ಅಯ್ಯೊ. ಹೌದ ಇನ್ನೇನ್ ತಿನ್ನೋದು.
ಓ ನಂದ ಒಂದ್ಲೆಕ್ದಲ್ಲಿ ಹೆಸ್ ತರ್ಕಾರಿ ಹೆಸ್ರುಗಳೇ ಮರ್ತೋಗವದ ಅದು ಆ ಬ್ರಾಕ್ಲಿ.
ಹಾ
ಗ್ರೀನ್ ಕಲರ್ ಆದ ತಂದ ಕೊಡ್ತಾರ ಅದ್ರಲ್ ಬಾತ್ ಮಾಡುವಂತದ ಸೋಯಾ ಚೆಂಗಸ್ ಇರ್ತದಲ್ಲ ಚಿಕನ್ ತರ ನೆನ್ಯ ಹಾಕ್ಬುಟ್ಟ ಮಾಡತ ಅದಲ್ ಬಾತ್ ಮಾಡುವ ಅಂತರ ಈ ಪಾಲಕ್ ಸೊಪ್ಪ ಹ್ಮ್ ಮೂರ್ ಮೂರ್ ದೀನ್ಕ್ಕೂವೆ ಆ ಪಾಲಕ್ ಸೊಪ್ಪ ತಂದ ಕೊಟ್ಟ ಕೊಟ್ಟಬಿಟ್ಟು ಅದ್ರಲ್ಲಿ ಸಾರ್ ಮಾಡು ಗೊಜ್ಜ ಮಾಡು ಅಂತರ ಅಂದಂಗ್ ಅಮ್ಮನ ಊಟ ಏನೇನ್ ನಾಕಕ್ ಮಾಡ್ತಿರ ತರಕಾರಿ ಅರ್ಧಕರ್ದ ಮಾರ್ತಿ ಹೋಗ ನಗೆ
ಅಯ್ಯೋ
ಹ ಆಮೇಲೆ ತೊಂಡಕಾಯಿ ತಂದ ಕೊಡ್ತಾರ ಪಲ್ಯ ಮಾಡುವಂತ
ಹ್ಮ್
ತರಕಾರಿ ಎಚ್ಚರಿಕಳಿ ಮರ್ತಕನ್ನ
ಬರಿ ವೆಜಿಟೇಬಲ್ ಜಾಸ್ತಿ
ಹ ಜಾಸ್ತಿ ವೆಜಿಟೇಬಲ್ ಹ್ಮ್ ಇನ್ನೇನೋಕೆ ಸಂವತ್ಸರಾ
ಹೇಳಿ ಸಮಾಚಾರಾನ ಕೇಳದು ಅವನೇನ್ ಮಾಡ್ತಾನ ಅಪ್ಪು
ವಾ ನಿಮ್ ಕಾಲ್ನು ಕಾಲ್ನ ವಾಸಿನ ಅಂದ ಅಪ್ಪು ಈಗ ಬಂದ ಹೌದಾ ಹಾಞ
ಪರ್ವಾಗಿಲ್ಲ ಈಗ ಸದ್ಯ ಹೋಗಿ ತೋರಿಸಿಕೊಂಡಿ ಇದ್ದಕ್ ಸರಿ ಆಯ್ತು ಹ್ಮ ಕೊಡ್ಕತ ಇದ್ದೀನಿ ಕೊಡ್ಕತಾ ಇದ್ದೀನಿ ಬೆಳಿಗ್ ದಶಾ ಕೊಟ್ಟು ಕೊಟ್ಟು
ಕೊಟ್ರ ಹ್ಮ ಅವನು ಈಗ್ ಬಂದ ಎಲ್ಲ ಹೋಗಿದ್ದ ಮನೆ ಈಗ್ ಬಂದ್ಸಿರನ್ ಮನೆಗೆ ಕ್ಲಾಸ್ ತಗೋಬೇಕು ನಿಮ್ಮ ಮ ನಿಮ್ದು ಹ್ಞ ಹ್ಞ ಹ ಈಗ ಅಷ್ಟ ನಾಷ್ಟ ಮಾಡ್ಕೊ ಹೋಗಿದ್ದ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿ ಈಗ್ ಬಂದವನನೆ ಮನೆಗೆ
ಹ್ಮ ಬನ್ನ
ಹ್ಮ್ ನಿಮ್ ಜೊತೆ ಮಾತಾಡ್ಬಿಟ್ಟು ಹ ಬಂದಿಲ್ಲ ಮತಾಬಟ್ಟು ಆಮೇಲೆ ತಗೋತೀನಿ ಒಂದೊಂದ ಕ್ಲಾಸ್
ಏನ್ ಶುರುವ ಆಾಯ್ತುಲ್ಲ ಓಡಾಡ್ಕೊಳ್ಳಿ ನೊಂದ್ ಎರಡು ದಿನ ಬಿಡಿ ಹ್ಮ್ ಹೇಳ್ಬೇಕು ಸಮಾಚಾರೀ ನೀ ಏನ್ ಹೇಲಿ
ಏನಿಲ್ಲ ಅಮ್ಮಗೆ ಫೋನ್ ಮಾಡಿದ್ರಾ ಊ್ರರಿಗೆ
ರು ಇಲ್ಲಿಗ್ ಹೋಗವ್ರೆ ಚನ್ನಪಟ್ಣಮ್ಮಜ್ಜಿದು ಇದಿತ್ತು ಕಾರ್ಯ ತಿಂಗಳಗರಿ ಹ್ಮ್ ಅಲ್ಲಿಗ್ ನೆನೆ ಸಂಜೆ ಹೋದ್ರು ಆಮೇಲೆ ಅಲ್ಲಿಂದ ನಮ್ದಲ ಆಂಟಿ ಬೈರಂತೆ ಅವರು ಅಲ್ಲಿಂದ ಹೋಗವ್ರೆ ನಾಳೆ ಬ ಹತರ
ಹ್ಮ್ ಈಗ ಎಷ್ಟ್ ತಿಂಗಗಳಾಯ್ತು ಅಜ್ಜಿ ಇದಾಗಿ ಎಂು ತಿಂ್ಾವ
ಹ್ಮ್ ಎಟ ತಿಂಗಗಳುಾಯ್ತು ಎರಡು ತಿಂಗಳು ಮಗುವಾಗ ಹ್ಮ್ ಎಷ್ಟು ಬೇಗ ಆಗೋಯ್ತ
ಹಪುಗಳು ಬೆಳ್ಕೊಂಡ್ರು ಅವರು ಒಬ್ಬರ ಅನ್ಸದೇ ಇಲ್ಲ ಅಷ್ಟ ಸ್ಟೇಟಸ್ಗೆ ಅವಾಗವಾಗ ಆಗ್ತಿರ್ತಾರಲ್ಲ ಇಲ್ಲೇ ಇದ್ದಾರ ಏನೋ ಅನ್ನತ್ರ ನೇನತ್ಕ ಅವ್ಳ ಏನ್ ಮಾಡ್ತಾವಳೆ ದಿಸಾ
ಅವಳ ಎಲ್ಲಿ ಇದು ಗಟ್ಟೆ ಬರ ಆಡ್ತಾವಳೆ ಫ್ರೆಂಡ್ ಜೊತೆ
ಓನ್ಲಿ ಮನೆನು ಪಕ್ಕದ ಮನೆ ಇಲ
ರಶ್ಮಿಕಾ ರಷ್ಮಿಕಾ ದಾರ ಇನ್ನಿಬ್ರು ಚಿಕ್ಕ ಹುಡ್ಗಿರ ಅವ್ರೆ
ಹಾ
ಅವ ತಾ ಆಟ ಆಡ ತೋಣೆ ಅಜ್ಜಿ ಮಲ್ಗಿದ್ರು ಇನ್ನೊಬ್ಬನ್ ಇದ್ನ ಹೇಳ್ತಿದ್ನಲ್ಲ ಪಾಪ ಅವ್ರರು ಮಲ್ಕಳಕೈಐತಿಲ್ಲ ಎತ್ಕೊಂಡ್ರ ಅವ್ರ ಇವ್ ನಾಲ್ ಕುಡಿಯಕ ಎತ್ಕೊಂಬಂದವ್ ಮಲ್ ಕಡೆ್ ನನ್ಾನೇಾಗ ಹಾಕ್ಬೇಕು ನೆಕ್ಸ್ಟ್ ಅವನ್ ಎತ್ಕೊಂಡ್ ಅವನ್ ತಿನ್ಸಿ ಅವನ್ ಮಲ್ಸ್ಬೇಕು ಅಯ್ಯೋ
ಬರೀ ಇದೇ ಆಗ್ಲಿ್ಮ ಇನ್ನ ಏನ್ ಮಾಡದು ಇನ್ನೊಂದ್ ಚೂರ ಏನ ಕೈಗ್ ಬರ ಗಂಟ ಅವ್ರಾಗ ಅವರು ತಿ ಇನ್ನ ಗಂಟೆ ಕಷ್ಟ ಇನ್ನೂ ಇನ್ನೂಂದು ನಾಲ್ಕೈದು ವರ್ಸ
ಅವಂದ ಏನಿಲ್ಲ ತಿಂದ ತಕ್ಷಣ ಆಟಾಡ್ತಾನನೆ ಇವನೇ ಒಂದ್ ಸ್ವಲ್ಪ ಮಧ್ಯಮದ ಇದ್ ಮಾಡೋದು
ಅವ್ರು ತಿನ್ನಕ್ ಶುರು ಮಾಡ್ತಾರಲ್ಲ ಅಂತಟೈಮ್ಗೆ ಲೇಟ್ ಚೆದ್ರ ಸರಿ ನೀವೇ ತಿನ್ನಿ ಅಂತ ಬಿಟ್ಬಿಡ್ಬೇಕ ಅವ್ರನು ಅವ ಅಲ್ಲಿ ಗಂಟ ಹ್ಮ್ ಅಲ್ಲಿ ಗಂಟ ಗಟ್ಟ ಸ್ವಲ್ಪ ಕಷ್ಟ ನಿಮಗೆ
ಅದೇ ಮಾವ ಕೆಲ್ಸ ಮಾಡ್ತವ್ರೆ ಅತ್ತ ಏನೋ ಬಚ್ಚಿರ್ ಮನೇಲ್ ಅವ್ರೆ ನಿಮ್ಮಣ್ಣ ಮಾಮೂಲಿ ಡ್ಯೂಟಿ ಹ್ಮ್ ಹ್ಮ್
ಅಲ್ಲೇ ಕೊಳಗಾಲದಲ್ಲಿ ಇರೋದು ಮತ್ತೆ ಬೆಂಗಗಳೂರು
ಇದೇನ್ ನೆಕ್ಸ್ಟ್ ತಿಂಗಳ ಗಂಟೆ ಇಲ್ಲ ಇರ್ತಾರೆ ನೆಕ್ಸ್ಟ್ ತಿಂಗಗಳು ಮಿಡಲ್ ಹೊಯ್ತಾರೆ
ವಾತವರಣ
ಹಾ ಅದೇ ತಿಂಲ್ಲಿ ಯಾವಾಗಾರ ಬ್ಬೋದಂತೆ ನ ನನ್ನೆರಡು ದಿನ ಆಗ್ಬೇಕ ಅವ್ರ್ದದು
ಹ ನಾಮಕರಣ ಯಾವಾಗ ಏನು ಅಂತ
ಇನ್ನ ಇನ್ನ ಏನೋ ಮಾತುಕತೆ ಆಗಿಲ್ಲ
ಹ ಇ ಎಲ್ಲ ಎದ್ನೇ ಕೇಳ್ತಾರೆ ಯಾವಾಗ ನಾಮಕರ್ಣ ಹೆಂಗೆ
ಒಟ್ನಲ್ಲಿ ಜುಲೈಗೆ ಇನ್ನ ಡೇಟ್ ಹಾಕ್ಸಿಲ್ಲ
ಒಟ್ನಲ್ ಜುಲೈಗೆ
ಒಟ್ನಲ್ ಜುಲೈಗೆ ಆ ಆಷಾಢದ ಒಳಗಡೆ ಹನ್ನೊಂದು ತುಂಬದ್ಮೇಲೆ ಅನ್ನೆರಡಕ್ ಬಿಡತ್ತಲ್ಲ ಹ ಮೂರ ಆದ್ಮೇಲೆನೆ ಏನಿದ್ರು ಹನ್ನೆರಡಕ್ ಆಷಾಡಷ್ಟ ಸ್ಟಾರ್ಟ್ ಆಯ್ತದೆ
ಹನ್ನೆರ ಒಂದ್ ವರ್ಷ ತುಂಬತ್ ಮೂರ್ ದಿನ ಅಂತ ಮಾಡ್ಬಿಡಿ ನಾನು ಬಂದ
ಹಂಗ ಅಂದ್ರೆ ಆಷಡ ಬಿದ್ಬಿಡತ್ತಲ್ಲ
ಹಹ ಹನ್ನೆರಡು ಹನ್ನೆರಡು ತಿಂಗ್ಗಳು ತುಂಬಾಕ್ ಮುಂಚೆ ಅಲ್ವಾ ಮಾಡಕ
ಹಾ ಹನ್ನೊಂದು ತುಂಬದ್ಮೇಲೆ ಹನ್ನೆರಡು ತುಂಬದ್ಮೇಲೆ ವರ್ಷದ ಸೇರ್ಕತದೆ
ಹನ್ನೆರಡು ತುಂಬಾ
ಅನ್ನೊಂದ್ ತುಂಬಿ ಹನ್ನೊಂದ ತುಂಬಿ ಒಂದಿನ ಆದ್ರೂ ಪರವಾಗಿಲ್ಲ ಮಾಡ್ಬೋದು ಹನ್ನೆರಡು ತುಂಬದ್ಮೇಲೆ ಹ ವರ್ಷಾನ ಆಗೋಯ್ತದಲ್ಲಾ
ಹನ್ನೆರಡು ತುಂಬಾಕ್ ಮುಂಚೆ ನಾಹೇಳಿದ್ದು ಈಗ ಅದೇ ವರ್ಷಕ್ಕ ಮೂರ್ತ ಮೂರ್ ದಿನನಾಕ್ತಿನಾ ಎಲ್ಲ ವರ್ಷ
ಹ ಅದೇ ಹಂಗ ಇಟ್ಕೊಳ್ಳೋಣ ಅನ್ಕೊಂಡ್ರೆ ಆಷಡ ಬಿದ್ಬಿಟ್ಟೈತೆ ಹ್ಮ್ ಅದ್ರ ಒಂದಗಡೆ ಆಟ್ಕೋಬೇಕು ಆ ಶೆ ಅಂತ ಅಂದ್ರೆ ವರ್ಷಕ್ಕೆ ವರ್ಷದಲ್ಲೇ ಆಷಾಢ ಸಿಗಕದೆ ಹನ್ನೆರಡು ಜುಲೈ ಹನ್ನೆರಡು ಒಳಗಡೆ ಮಾಡ್ಬೇಕು ನಾವು ಮಾಡಿದ್ರೆ
ಮಾಡದ್ರ ಒಬ್ಬರುೂ ಫೋನ್ ಮಾಡಲ್ಲ ಹಿಂಗ ಮಾತಾಡ್ತಿ ್ರ ಹಿಂದಿನ ಗಂಟಾ ಮೆಸೇಜ್ಗಳ್ಬತ್ತಾವ ನಾನ ಏನ್ ಮಾಡ್ಲಿ ಅದ್ಕ ಹ ನೋಡಿ ಈಗ ನನ್ನ ಪರಿಸ್ಥಿತಿ ಹೆಂಗಿದವು
ಹಾಗ ಅದು ನೆಕ್ಸ್ಟ್ ಹಂಗೆ ಮಾಡಿ ಅಷ್ಟು
ಹಹ ಇನ್ನೊಂದ್ ಸ್ವಲ್ಪ ಓದ್ಕ್ ಬಿಟ್ಟು ಫೋನ್ ಮಾಡಿದ್ರೆ ಒ ಬಿಸಿ ಇದ್ದೀನಿ ಆಮೇಲೆ ಮಾಡಿ ಅಯ್ಯೋ ಕೆಲ್ಸ ಇತ್ತು ರಿಪ್ಲೈ ಮಾಡಕ್ಕಾಗ್ಲಿಲ್ಲ ಅಂತಾರೆ
ಇವಾಗ ಬತ್ತಾಯ್ತು
ಹ ಇಲ್ಲಿಂದ್ ಗುಂಟ ಮೆಸೇಜ್ ಕೊಡ್ಬೋತಾವ
ಹ್ಮ
ಮಾಡಬ
ನನ್ ಕಾಲ್ ಮುಗ್ದಲ್ ಮಾಡ್ರಿ ಬಿಡ ಹ್ ಅವ್ರು ಅಲ್ಲಿಗ್ ಹೋದ್ರು ಇನ್ನೇನ್ ಊಟ ಬರ್ಬೋದನ ಅವರು ಆ ಅಡ್ಗೆ ಹತ್ತು ಮತ್ತೆ ಮಸಪ್ ಮಾಡವ್ರೆ
ಹಾ ಮಸಪ್ಪ ಬೆಳತ ಹ ಬರ್ತೀನಿ ಬರ್ತೀನನಿ
ಅಲ್ಲ ಅವ್ನು ಸ್ಕೂಲ್ ಶುರುವ ಆಕ ಮುಂಚೆ
ಹ ಅವ ಈಗಾಗಲ ಇನ್ನ ಇನ್ನೊಂದ ಎರಡು ದಿನ ಸ್ಕೂಲ್ ಸ್ಟಾರ್ಟ್ ಅವದ್ ಮೇ
ಹ್ಮ ಎರಡು ದಿನಕ್ಕೆ ಸ್ಟಾರ್ಟ್ ಆಾ ಹ್ಮ್ ಅತ್ತೇನೆೇ ಹೋಗ್ಬ ಅದೇ ಕರತವ್ರೆ ಹೋಗ್ಬೇಕು ಅಂತಿದ್ರು ಅತ್ತೆ
ಹ್ಮ್ ನಾನು ಬನ್ನಿ ಅ ದಿಶನ್ ಸ್ಕೂಲ್ ಸ್ಟಾರ್ಟ್ ನಡಗೆ ಇನ್ನೂ ಒಂದು ವಾರದೆಲ್ಲ ಬನ್ನಿ ಕೂಸ್ ನೋಡ್ಬೇಕು ಅನಿಸ್ತಾ ಅಂತಂದಾನೆ ಅಣ್ಣ ಫೋನ್ ಮಾಡೋಗ್ಬಿಟ್ಟು ಕರಿ ಅಂತ ನಮ್ಮಬ ಫೋನ್ ಬಿದ್ರ ಫುಲ್ ಬಿಸಿ ನಮ್ಮ ಅಪ್ಪ ೋನೇ ಇತ್ತಲ್ಲ ಪುಣತ್ನ
ಇಲ್ಲೇ ಅವ್ರಲ್ಲ ಮಾತಾಡಿ ಮಾಡ ಅದೇ ಹೋಗ್ಬೇಕು ಅಂತಿದ್ರು ಹೋಗ್ ಬನ್ನಿ ಅಂತಂದ್ವಿ ಏನ್ ಮಾಡಾತಾರ ಗೊತ್ತೀರೋ ಅದೇ ಮಾವ ಏನಂತಾರ ಕೇಳ್ಬೇಕು ಅಂತಂದ್ರು ಅತ್ತೆ
ಅದೇ ಇನ್ನು ಇನ್ನೊಂದ್ಸರ್ತಿ ನಾನು ಒಂದ್ಸತಿ ಫೋನ್ ಮಾಡ್ತೀನಿ ಅಣ್ಣಗೆ ಬಣ್ಣ ಕರಪಬಾ ಅಂತ ಹೇಳ್ತೀನಿ ಹ್ಮ್ ಕರ್ಕಬನಿ ಅಂತ ಹೇಳ್ತೀನಿ ಆಮೇಲೆ ಇದು ಏನಪ್ಪಾ ದಿಶನ್ ಬರ್ತಾ ಡೇ ಅದಲ್ಲ ಆಾಲಲಿ ಗಂಟೆ ಹಂಗಾರಾಮ ಮಾಡಿ ಬರ್ತನಿ
ಹಾ ಹಂಗ್ ಮಾಡಿ ಸರಿ ಆಮೇಲ್ ಮಾಡ್ಲಾ ಮಲ್ಕೊಂಡ್ರೆ ನನ್ಯಾಗ ಹಾಕ್ಬೇಕು
ಹಾ ಸರಿ ಅದಕ್ಕೆ ಆಯ್ತು ಆ ಕಡೆನು ಕಟ್ ಮಾಡ್ಿಡಿ
ಹೇಳೋ